ಮತ್ತ ಏನ ಮಾಡಕತ್ತಿ? ಎ ಎನಿಲ್ಲ ಊಟ ಆಯ್ತ ಊಟ ಆ
ಇನ್ನ ಆಗಿಲ್ಲಾ ನಿಮ್ದು?
ಇಲ್ಲ ಮಾಡ್ಬೇಕ ನಾನು. ಏನ್?
ಹಾಸ್ಟೆಲನ್ಯಾಗ ಇದ್ಯಾ ಊರಿಗ ಹೋಗಿದೀ?
ಹಲೋ.
ಹಲೋ ಹಾಸ್ಟೆಲ್ದಾಗ ಇದ್ಯಾ ಊರಿಗ ಹೋಗಿದೀ?
ಹಾಸ್ಟಾಲಾಗ್ ಇನಿ. ಹಾಸ್ಟಲ್ಲಾಗ ಏನ ಸುಮ್ಮ ಏನಿಲ್ಲ ಸುಮ್ಮ ಹುಬ್ಬಳ್ಳಿಗ ಈಗ ಹುಬ್ಬಳ್ಳಿಗ ಹ್ಮ ಮಾತ್ರೆ ಏನ್ ಆಗ್ಯಾದ್ ನಿನಗ ಆರಾಮಿಲ್ಲ. ಹ್ಮ್ ಏನ್ ಮಾಡ್ತಾ ಇದೀ ದೇವ್ರಿಗಿ? ಹಾ ಹ್ಮ್ ಮತ್ತೆನ್ ನಡದದ ಕಾಲೇಜ್? ಈ ಕಾಣಲಿಲ್ಲ ಹೋಗಬೇಕ್ ನಾಳೆ ಹ್ಮ್ ನಿಮ್ದು? ನಮ್ಗ ಹಾಲ್ ಟಿಕೇಟ್ ಕೊಡ್ತಾರ್ ನಾಳೆ.
ನಾಳೆ
ಹಾ ಹಾಲ್ ಟಿಕಟ್ ಕೊಡ್ತಾರ್ ಹಾಲ್ ಟಿಕೆಟ್ ಹುಡುಗ ಬಂತ ಗೊ
ನ ಬರಿಯಾ
ರಿ ಹಾ ಬರೀಬೇಕ್ ಇನ್ನೂ ಹಾಲ್ ಟಿಕೇಟ್ ಕೊಡ್ತ ಇನ್ನ್ ಯಾವಾಗಾನ ಗೊತ್ತಿಲ್ಲ ಎಕ್ಸಾಮ್ ಓದಬೇಕಿಲ್ಲಾ? ಓ ಓದ್ಬೇಕು ಓದಕ್ ಇನ್ನ್ ನಾವು ಓದ್ಬೇಕು ಊಟ ಮಾಡ್ಬೇಕ್ ಹೋಗಿ ಹ್ಮ್ ಓದಬೇಕ.
ಹ್ಮ
ಊರಿಗ್ ಹೋಗಬೇಕ್ ಎಕ್ಸಾಮ್ ಮೂಗಸ್ಕೊಂಡು. ಆ ನೀನು ಹ್ಮ. ಹೌದ ಹಂಗಮ ಆಗಷ್ಟ ಹ್ಮ.
ಬಸ್
ಹ್ಮ್ ಏನ್ ಪೈಲ್ವಾನ್. ಪೈಲ್ವಾನ್ ಫೋನ್ ನೋಡಾಕತ್ತಾನ ಹೌದ. ಹೇಳ
ಎ ಒದತಾನ್ಮ ಹ್ಮ. ಅ ಊರಿಗ ಹೋಗ್ಬೇಕಂತ ಆಸದ ಅವನಿಗಿ ಹೌದನ ಪಾ ಪಪ್ಪಳಿಂದ ಬಂದನ ಮತ್ತ. ಆ ಹ್ಮ ಊಟ. ಆ ಹೋಗ್ಬೇಕ ನಾ ಊಟ ಮಾಡ್ಬೇಕ ಹೋಗಿ ಹಾ ಹೇಳಾಕತರ ಅ ಡಾಕ್ಟ್ರ ಮತ್ತ ತಿನ್ನಾಕ ಬರತ್ತ ಇಲ್ಲಂದ್ರ ತಿನ್ನಾಕ ಬರಲ್ಲ ಹ್ಮ್. ಮತ್ತೆ ನಡ್ಡ ಊಟಕ್ಕ ಹೋಗಲಾ.
ಆ ಏನ ಇ ಚಪಾತಿಲ್ಲ ಏನಿಲ್ಲ. ಉ ಉ ಚಪಾತಿ ನಮ್ ಹಾಸ್ಟೆಲ್ ಅಲ್ಲಿ ಚಪಾತಿನೇ ಇಲ್ಲ ರೈಸು ತಟ್ಟಿ ಟೈಮ ಆಗಿಲ್ಲ.
ಆಗ್ಯದ ಹೋಗ್ಬೇಕ.
ಮತ್ತ ಅಪ್ಪ ಅಮ್ಮ ಚೆನ್ನಾವರಲ್ಲ. ಹ್ಮ ಅಪ್ಪ ಅಮ್ಮ ಆರಾಮ ಆರಲ್ಲ.
ಹೂ ಎಲ್ಲರ ಆರಾಮ್ ಅದಾರ.
ಹ್ಮ ನಾ ಉರಿಗ ಹೋಗಿರ ಎಷ್ಟ ದಿನ ಆಯ್ತ.
ಒಂದಸಲ ಎಕ್ಸಾಮ್ ಮುಗದ ಮೇಲೆ ಹೋಗಬೇಕ ಅಂತ ಮಾಡಿನಿ.
ಹೌದೇನ. ದಿನ ಕೊಡಾತಾಣ. ಹಾ ಸುದ್ದಿ ಏನ್ ಮಾಡಕತ್ತನ. ಯೋ ಹಲೋ
ಹಲೋ
ಮತ್ತ ಕೇಳ್ತಿಲ್ಲ ಸಿದ್ದ ಏನ್ ಮಾಡಕ್ಕತ್ತನ ಹ ಓದಕ್ತನ ಸೆಕಂಡ್ ಪಿಯುಸಿ ನ
ಚಲೋ ಓದ್ತಾನ?
ಹ್ಮ್ ಅಪರ ಅತನ್ ಮ ಹ ಅವ ಹೇಳ್ತ ಹೇಳ್ತಾನವ ಹ್ಮ ನೈಂಟಿ ತೆಗಿತಾನ ನೈಟಿ ಅಬೌ ತೆಗಿತಾನಂತ ಹ್ಮ ನಮ್ ಭೈರನ್ ಕೂಡ ಪಾಪ ಅದಾನ್ ಭೈರನ್ ಪಾಪ ಮಾತಾಡ್ತಿ ಏಯ್ ವಿರೇಶ್ ಬ
ಅದ ಬಾತ್ ರೂಮ್ನಾಗೇನ ಸಮ್ಮಾಧನ
ಆ ಅವಾ ಬಾತ್ರೂಮ್ಗೆ ಹೋಗ್ಯಾನ ಅವ್ರ್ ತಮ್ಮ ಅದಾನ ಕೊಡ್ಲಾ? ಹಲೋ ಹಲೋ ಹಾ ಹೇಳ್ಬೇಕು
ನಿಮ್ ಅಣ್ಣ ಎಲ್ಲಯಾನ?
ನಮಣ್ ಬಾತ್ರೂಮ್ ಹೋಗ್ಯಾನ ಹಾ
ಆರಾಮ ಇದಲ್ಲ ಹಾ ಆರಾಮ ಇದೀನಿ ನೋಡ್ ನೀನು ಏನ್ ಮಾಡಕತ್ ಏನಿಲ್ಲ ಸುಮ್ಮ್ ಫೋನ್ ಸುಮ್ ಫೋನಾ ಗದ್ಯ. ಆ
ಮನೆ ಒಕ್ಲು ಬರದ್ ಯಾವಾಗ?
ನಮ್ ಹಾಸ್ಟೆಲ್ ಗೆ ಬರೊದ್ ಯಾವಾಗ ಹ್ಮ್ ಆ ಏ ನೀನೆ ಹೇಳ್ಬೇಕು ನೋಡು.
ನಲ್ಲ ನಮ್ಮಣ್ಣ ನನ್ನ ಬಾತ್ರೂಮ್ ಹೋಗ್ಯಾನ್.
ಹ್ಮ್ ಬಂದ್ಮ್ಯಾಗ್ ಕೊಡಂತೆ ಬಂದ್ಮ್ಯಾಗ್ ಹೇಳುವಂತೆ ಹ್ಮ್ ಕೊಡ್ ಬಾತ್ ಕೃಷ್ಣ ಪ ಹಾ ಹೇಳ್ಬೇಕು ಏನ್ ಮಾತಾಡಿದ್ನ ಹಾ ಮಾತಾಡಿದ್ನೋಡು. ಅವ್ರಣ್ಣ ಬಾತ್ರೂಮ್ ಹೋಗ್ಯಾನಂತೆ ಬಾತ್ರೂಮ್ ಹೋಗ್ಯಾನಂತ ಹ್ಮ್ ಯಾವಾಗ ಬರತಾಳಂತ
ಹುಂ
ಮತ್ತೆನ ಸಮಾಚಾರಾ ಹೌದಾ
ಬರ್ದು ಊರಿಗ್ ಹೋಗಿ ಜಾಬ್ ತಗೋಬೇಕ ಒಂದ ದೊಡ್ಡದ ಹ ಹಾ
ಹಾ ಮುಂದೆ ಏನಾಗಬೇಕಂತಿ ಒಂದು ವದ್ಯ ಮತ್ತ ಹಾಕ ಮತ್ತೆ ಎಲ್ಲಿಗ ಹೋದ್ರ ಅಲ್ಲ ನೀ ಏನ್ ಆಗಬೇಕಂತ ಮಾಡಿ ನಾನ ಲೈಟ್ ಪಿಟ್ಟಿಂಗ ಲೈಟ್ ಫಿಟಿಂಗ್
ಹುಂ
ಹಾ
ಆಯ್ತ ತಗೋ ಊಟಾ ಮಾಡ